ಹಲೊ ನಮ್ಸ್ಕಾರ.
ಏನ್ ಮಾಡ್ತಾದ್ದೀರಾ ಹಾ ಏನ್ ಮಾಡ್ತಾ ಇದ್ದೆ ಹಾ.
ಕೋಳಿ ಕೋಳಿ ಕ್ಲೀನ್ ಮಾಡ್ತಾಯ್ದೀನಿ.
ಚಿಕನ್ ಅಂಗಡಿ ಇದ್ಯ ನಿಮ್ದು.
ಹಾ ಮನೆ ಪಕ್ದಲ್ ಐತೆ ಚಿಕನ್.
ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹೇಳಿ ಅರ್ಥ ಆಗ್ತಿಲ್ಲ.
ಹಲೋ ಹಲೋ ಹಂಗೆ ಇರಿ
ಹಾ ಸರಿ ಸರಿ
ಹಲೋ
ಇಲ್ಲಾ
ಅಲ್ಲ ಹಾ ಹೇಳಿ
ನಿಮ್ ಚಿಕನ್ ಅಂಗಡಿ ಇದಿಯಾ
ಹಾ ಇದೆ ಚಿಕನ್ ಅಂಗಡಿ ಡಿಫರೆಂಟ್ ನಂಬರ್ ಅದೇರದು ಚಿಕನ್ ಅಂಗಡಿ ಹಾ ಹ
ಅವ್ರ ಯಾರೋ ಪಕ್ಕದಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ನೋಡಿ
ಹಯ್ ಸೈಲೆಂಟ್ ಆಗಿರ ಹಯ್ ಸೈಲೆಂಟ್ ಆಗಿರ ನೀವ ಏನು ಮಾಡ್ತಾ ಇದಿದ್ದೀರಾ ಅಲೋ
ನಾನ್ ಗಾಡಿ ಮೇಲೆ ಕುೂತ್ಕೊಂಡ್ ಬಿಸ್ಲ ಕಾಯ್ತಾ ಇದ್ದೀನಿ
ಹ್ಮ ಹೌದ ಹಾ ಹಾ ಸರಿ ಸರಿ ಸರಿ ಇನ್ನೇನ್ ಸಮಾಚಾರ ಬೆಳಿಗ್ಗೆಯಿಂದ ಏನೇನ್ ಕೆಲ್ಸ ಮಾಡಿದ್ರಿ
ಬೆಳಗ್ಗೆ ಹಿಂದ ಅಂದ್ರೆ ಎದತ್ತು ಅದನೋ ಪಕ್ಕದಲ್ ನೋಡಿಬ್ರ
ಅವ್ರ ನು ಸಾಡ್ತವ್ರಬರು ಏನು ಹ್ಮ್
ಬೆಳಿಗ್ಗೆ ಎದ್ದು ಎ ಹೋಗುವಾಗ
ಹಾ
ಹ ಬಯ ಬಿದ
ಹಾ
ಮನೆ ಹತ್ರಾಕ್ಬಿಟ್ಟ
ಹಾ ಹಸುರ್ಲಿ ದವ ನಿಬು
ಹಾಸಗ್ಲ ಎರಡು ಇದಾವ್ರೆ
ಹಾ
ಆ ಜೋಳ ಕಡ್ ಮಿಷಿನ್ ಆಕ್ತಿವಿ ನಾವು
ಹಾ
ಆ ಮಿಷಿನು ಹ ಕರೆಕ್ಟ್ ಆಗಿ ತಿರುಗ್ಸಿ ಪಕ್ಕದ ಪಕ್ಕಕ್ ಸರಿ ಸರಿಸಿ ಇಟ್ಬಿಟ್ಟು
ಹಾ
ಮತ್ತೆ ಆಲ್ಕರೆ ಮಿಷಿನ್ ಎಲ್ಲಾ ತಂದಿದ್ದೀವಿ.
ಹ್ಮ
ಅದು ಮನೆ ಮದ್ದ ಇತ್ತು ಅಲ್ಲ.
ಹಾ
ಅದನ್ನ ಎತ್ಕೊಂಡೋಗಿ ಹಸುಗ್ ಮನೆಯಲ್ಲೇ.
ಹಾ
ಎತ್ಕೊಂಡ ಹೋಗ ಸೈಡ್ಗ ಇದ್ಬಿಟ್ಟು ಮ ಮ ಮತ್ತೆ
ಹ್ಮ್ ಏನ ಏನ ಅರ್ಥ ಆಗಿಲ್ಲ ಏನು ಅರ್ಥ ಆಗಿಲ್ಲ. ಏ ಎ ಸ . ಏ ನೋಡ. ಹಾ ಹೇಳಿ ಪಾ ಇವಾಗ ಅವ್ರದ್ದೇನೋ ಎಲ್ಲೋ ವಾಲಿಬಾಲ್ ಏನೋ ಆಡಕ್ ಹೋಗ್ತಾ ಇದ್ದಾರೆ.
ಸರಿ ಸರಿ ಸರಿ ಕಲಗ್ಲಲ್ಲಾ ಜೋಡಸಿ.
ಹ.
ಹ ಅದ್ರ ಮೇಲೆ ಅದೇನ್ ಅಂತಾರಲ್ಲಪ್ಪಾ ಚಪ್ಡಿಕಲ್ಲು.
ಹಾ ಅದ.
ಹಾಕೀ ಅದ್ರ್ ಮೇಲೆ ಮಿಷನ್ ಇಕ್ಕಿದ್ವಿ.
ಹಾ.
ಮಿಸಿನ್ ಇಕ್ಬಿಟ್ಟು ಆಮೇಲೆ ನಮ್ ಮಾವ ಅದು ಗಾಡಿ ತೊಳಿಬೇಕು ಅಂದ.
ಹಾ.
ಅದು ಆಲ್ ಕರಿ ಮಿಷಿನ್ಲ್ಲೇ. ನೀರು ಫ್ಲಜರ್ ಆಗಿ ಬರುತ್ತೆ ನೀರೆಲ್ಲಾ ತೊಳಿಬೋದ್ ಗಾಡಿಗ್ಲೊ ಎಲ್ಲಾ.
ಹ ನೀರ್ನ ತೊಳಿಬೋದಾ ಇಲ್ಲ ಗಾಡಿನ ತೊಳಿಬೋದ.
ಗಾಡಿನ ಗಾಡಿನ ಬ್ರೋ ನಿರ್ನ ಹೆಂಗ್ ತೊಳಿತಿರಾ.
ಹ ಹಾ
ಅಯ್ಯೋ.
ಏನೋ ಹೇಳಿದ್ರಲ್ಲ ನೀರ್ನ್ ತೊಳಿಬಹುದು ಅಂತ ನೀ ಏನ ನೀರ್ದನ್ ತೊಳ್ಯುದ ಯಾವ್ದಪ್ಪ ಮಿಷನ್.
ಹಸುಗಳು ತೊಳೆಯೋದು ಹಸುಗಳು ಮತ್ತೆ ಹಸುಗಳು ಕೆಳಗೆ ಇರೋ ಮ್ಯಾಟ್. ಗಳು ಎಲ್ಲ ಸೊಳಿಬೋದು ಅದ್ರಲ್ಲಿ. ನಮ್ಮ ಮಾವ ಬಾರಿ ಗಾಡಿ ತೊಳಿದ್ದೀನಿ ಅಂದ.
ಹಾ.
ನಲ್ಲಿಯಿಂದ ಪೈಪ್ಗಳೆಲ್ಲಾ ಜಾಯಿಂಟ್ ಹಾಕಿ.
ಹ್ಮ್.
ಹ ನೀರು. ನೀರ್ ಬಿಟ್ಟು ನೀರೆಲ್ಲಾ ಬಿಟ್ಟು.
ಹ್ಮ.
ಗಾಡಿ ತೊಳೀತಾ ಇದ್ದ.
ಹ್ಮ.
ನಮ್ ಫ್ರೆಂಡು ಮೊಟ್ಟೆ ದೋಸೆ ಮಾಡೋಣ ಅಂತ ಹೇಳ್ದಾ.
ಹ್ಮ್.
ಅದಿಕ್ಕೆ ಹೆಂಚ್ ಬರುತ್ತೆ ಅಲ್ವಾ.
ಹಾ.
ಹಾ ಹೆಂಚ್ ತಗೊಂಡು ಬಂದೆ.
ಹಾ. ಹೆಂಚು ಅಂದ್ರೆ ಇವಾಗ ದೋಸೆ ಹಾಕ್ತಾರ ನೋಡಿ.
ದೋಸೆ ಹಾಕೋದು.
ಹಾ ಹಾ.
ಅದ ತಗೊ ಬಂದು ಕೊಟ್ಬಿಟ್ಟು.
ಹಾ.
ಅವ್ರ ಮನೇಲಿ ಕೊಟ್ಬಿಟ್ಟು ನಮ್ಮ ಫ್ರೆಂಡು ನಾನು ಹಿಂಗೆ ಬಂದ್ವಿ ಊರೊಳಗೆ.
ಹಾ.
ಊರೊಳಗ್ ಬಂದ್ ಕುತ್ಕೊಂಡಿದ್ವಿ ಟೈಮ್ ಪಾಸ್ ಆಗಿಲ್ಲ.
ಹ್ಮ.
ಅದಕ್ಕ್ ನಿಮಗ ಕಾಲ್ ಮಾಡ್ದೆ. ನೀವೇನ್ ಮಾಡ್ತಾ ಇದೀರಾ.
ನಾವು ಕೋಳಿ ಕ್ಲೀನ್ ಮಾಡ್ತಾ ಇದ್ದೀವಿ ಬ್ರೋ ಬೆಳಿಗ್ಗೆ ಎದ್ದು ಬಂದೇ ನಾನು.
ಹಾ.
ಬೆಳಿಗ್ಗೆ ಎದ್ದು ಚಿಕನ್ ಅಂಗಡಿಗೆ ಬಂದು.
ಹ.
ಇನ್ನು ಕ್ಲೀನ್ ಮಾಡ್ತಾನೆ ಇದ್ದೀನಿ ರೇಟ್ ಬೇರೆ ಜಾಸ್ತಿ ಇದೆ.
ಹ ಏನ ರೇಟ್ ಇದೆ.
ಈ ಕಡೆ ಇನ್ನೂರ ತೊಂಬತ್ತ ಇದೆ.
ಯಾವ್ದ್ ಚಿಕ್ಕ ಬೈಲಾರ ದೊಡ್ಡ ಬೈಲಾರ.
ದೊಡ್ಬೈಲರು ಇನ್ನೂರ ತೊಂಬತ್ತ.
ಹಾ.
ಚಿಕ್ಕಬೈಲರು ಇನ್ನೂರ ತೊಂಬತ್ತು.
ಎರಡು ಒಂದೇ ರೇಟೇನ ಈಗ.
ಹ್ಮ್.
ಯಾವ್ದ ಜಾಸ್ತಿ ಖಾಲಿ ಆಗುತ್ತೆ ಬೇಗ ದೊಡ್ಡದ ಚಿಕ್ಕದ.
ದೊಡ್ಡದು ಖಾಲಿ ಆಗುತ್ತೆ ಬೇಗಾ.
ಸರಿ ಸರಿ ಸರಿ ಸರಿ.
ಹ್ಮ್ ನಿಮ್ ಕಡೆ ಏನಿದೆ ಬ್ರೋ ರೇಟು.
ನಮ್ ಕಡೆ ಚಿಕ್ಕನ ಅಂಗಡಿ ಕಡೆ ನಾ ಹೋಗ್ಲೇ ಇಲ್ಲ ಇವತ್ತು.
ಹಾ.
ಚಿಕನ್ ತರೋದಿಕ್ ಹೋಗ್ಲೇ ಇಲ್ಲ ಚಿಕನ್ ತಂದಿಲ್ಲ ಏನು ಇಲ್ಲ.
ಹಾ ಹ್ಮ್ ಸರಿ .
ಮತ್ತೆ.
ಹೇಳ್ಬೇಕು ಬ್ರೋ ಎಷ್ಟಿದೆ ಬಸ್ಸುಗಳು. ಹ್ಮ್.
ಹ್ಮ್.
ಹಓ ವಾಹ ನಿದ್ದೆ ಬರ್ತೈಐತೆ.
ನಿದ್ದೆ ಬರ್ತಾ ಇದ್ಯಾ.
ನಿದ್ದೆ ನಿದ್ದೆ.
ಹ.
ರಾತ್ರಿ ಎಲ್ಲ ನಾನು ನಮ ಫ್ರೆಂಡ್ಸು. ಫ್ರೀ ಫೈರ್ ಗೇಮ್ ಆಡಿದ್ವಿ.
ಎಷ್ಟ್ ಹೊತ್ತ್ ಗಂಟೆ ಆಡಿದ್ರಿ.
ಹ ಎರಡು ಒಂದು ಒಂದುವರೆ ತನಕ ಆಡಿದ್ವಿ.
ಹ ಹಾ ನಾವು ಆಡದ್ವಿ ಇಬ್ರು ಎರಡ್ ಗಂಟೆ ಗಟ ಆಡದ್ವಿ
ಹೌದಾ. ಒಳ್ಳೆ ನಿದ್ದೆ ಬರ್ತಾ ಇತ್ತ ಬೆಳಿಗ್ಗೆ ಯಾವಾಗ್ಲ ಲೇಟ್ ಆಗಿ ಎದೆಳ್ತಾ ಇದ್ದುನು.
ಹ್ಮ್.
ಬೆಳಿಗ್ಗೆ ನಿದ್ದೆ ಕಣ್ಣಲ್ಲಿ ಎದ್ದ್ ಹೆಂಗ ಎದ್ನೋ ಏನೋ ಗೊತ್ತಲಿ ಏಳುವರೆಗೆಲ್ಲ ಎದ್ ಬಿಟ್ಟಿದೀನಿ.
ಹ್ಮ್ ಹ್ಮ್ .
ಬೇರೆ ಟೈಮ್ ಅಲ್ಲೆಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಇದ್ದೇಳೋದು
ಯ
ಅಂತದ್ ಇವತ್ತೆ ಬೇಗ ನಾನ್ ನೈಟ್ ಎಲ್ಲ ನಿದ್ದೆ ಕೆಟ್ಟ ಒಂದ್ಸಲ ಎಚ್ಚರ ಆದ್ರೆ ಆಮೇಲೆ ನಿದ್ದೆ ಬರಲ್ಲ
ಹ್ಮ ಹಾ
ಇದು ಹ
ಹೇ ಹನ್್ಬೇಡ
ಸ ನಿಂಗ
ಹಾ ಇಲ್ಲಿ ಗಿರಾಕಿ ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದ್ದೇ
ಸರಿ ಸರಿ ಸರಿ ನೀವು ಡೈಲಿ ಚಿಕನ್ ಹೊಡಿತೀರಾ
ಹಾ ಹಾ
ಡೈಲಿ
ಹ್ಮ್ ಡೈಲಿ ಅಂದ್ರೆ ಡೈಲಿ ಇಲ್ಲ ಬ್ರೋ ಡೈಲಿ ಕಬಬ ಕಬಾಬ್ ಇರುತ್ತೇ ಡೈಲಿ
ಹಾ
ಹ್ಮ್ ಮಾಡ ಯಾರ್ ಕ ಪಾರ್ಕ ಹಾ
ಏನು ಅರ್ಥ ಆಗ್ಲಿಲ್ಲ
ಏನು ಇಲ್ಲ ಬ್ರೋ
ಅದು ಕಬಾಬು ಎಷ್ಟ್ ಕೆ ಜಿ ಮಾಡ್ತೀರಾ ಎಷ್ಟ್ ಕೆ ಜಿ ಸೇಲ್ ಆಗುತ್ತೆ ನಿಮ್ ಕಡೆ
ಹಾ. ಕಬಾಬ ಆಗುತ್ತೆ ಬ್ರೊ ಒಂದು ಎರಡು ಕೆಜಿ ಹೋಗುತ್ತೆ ಚಲ್ಲ ಹಾ ಬೆಲ್ಲಕ ಮಾತ್ರ ಒಂದ ಎರಡು ಕೆಜಿ
ಸರಿ ಸರಿ ಎರಡು ಕೆಜಿ ಸೇಲ್ ಆದ್ರೆ ಲಾಭ ಎಷ್ಟು ಇರುತ್ತೆ
ಎರಳ್ನೂರ ಐವತ್ತು ಇನ್ನೂರು
ಅಷ್ಟೇನಾ
ಹಾ ಇತ್ಕ ಆಟ ಜ ಹ್ಮ್
ಚಿಕನ್ನು ವಾರಕ್ಕೆ ಒಂದ್ ಸಲಾನ ಇಲ್ಲ ಈ ವಾರಕ್ಕೆ ಎರಡ್ ಸಲ ಮಂಗಳವಾರ ಏನಾದ್ರು ಹೊಡಿತೀರಾ
ಇಲ್ಲ ಇಲ್ಲ ವಾರಕ್ಕೊಂದ್ಸಲ
ಸರಿ ಸರಿ ಸರಿ ಮತ್ತೆ ಊಟ
ಇನ್ನು ಇಲ್ಲ ಬ್ರೋ ಊಟ ತಂದಿದ್ದಾರೆ ಇವಾಗ್ ತಾನೇ ಮನೆಯಿಂದ
ಹಾ
ತಿನ್ಬೇಕು
ಸರಿ ಸರಿ ಸರಿ ಮತ್ತೆ
ಹ್ಮ
ಇಷ್ಟೊತ್ತಾಗಿದೆ ಇನ್ನು ಊಟ ತಿಂದಿಲ್ವಾ ನೀವು
ಇಲ್ಲ ಬ್ರೋ ಇನ್ನೂ ತಿಂದಿಲ್ಲಾ ಚಿಕನ್ ಅಂಗಡಿನಲ್ಲಿ ಇದ್ದೀನಲ್ಲ
ಹಾ
ಹ್ಮ್ ಸ್ವಲ್ಪ ಲೇಟ್ ಆಗುತ್ತೆ
ಹ್ಮ್ ಸರಿ ಸರಿ ಸರಿ ನಾಯಿಗಳು ಏನನ್ನ ಸಾಕಿದ್ದೀರಾ ನೀವು
ನಾಯಿಗಳು ಹಾ ಇದಾವೆ ಬ್ರೋ.
ಎಷ್ಟ ಇದ್ದಾವೆ.
ಬರಿ ಒಂದು ಎಂಟ ಇದಾವೆ.
ಸರಿ ಸರಿ ಸರಿ ನಮ್ಮನೆ ಅಲ್ಲಿ ಇದು. ನಮ್ಮ ಮನೆಯಲ್ಲಿ ಒಂದ್ ಟೈಮ್ ಅಲ್ಲಿ ಎಷ್ಟು ಐದ್ ಸಾವಿರ ಏನೋ ಕೊಟ್ಟು ತಂದಿದ್ದೆ ಒಂದ್ ನಾಯಿ.
ಹಾ.
ಗೋಲ್ಡ್ನ ರಿಟ್ರೀವರು.
ಹಾ.
ಅದ ಏನಾಯ್ತಾದ್ರೆ. ನಾವು ಇಲ್ಲಿ ಒಂದ್ಚೂರು ಗಲಾಟೆಗ್ಗಳಾಗಿ ಮನೆ ಖಾಲಿ ಮಾಡ್ಬೇಕಾದ್ರೆ. ಗೊತ್ತಿರೋ ಅವ್ರ ಹತ್ರ ಬಿಟ್ಟಿದ್ದೆ.
ಹಾ.
ಗೊತ್ತಿರೋರು ಅಂದ್ರೆ ನಮ್ಮ್ ಮಾವಾನೆ.
ಹ ಹಾ ಹಾ.
ಹ ಅದು. ಒಂದ್ಸಲ ಇಲ್ಲ ನಮ ಮನೇಲ್ಲಿದ್ದಾಗೆ ಮರಿಗಳ ಮಾಡಿತ್ತು ಒಂದ್ಸಲ.
ಹ್ಮ.
ಎಲ್ಲಾ ಹೆಣ್ಣ ಮರಿಗಳೆಲ್ಲ ಎಂಟ ಎಂಟ ಸಾವಿರಕ್ ಮಾರಿದೆ. ಹೆಣ್ಣು ಕೊಳ್ಳಿನ್ನು ಅಯ. ಕೋಳ್ಳೆ ಅನ್ನೋದು ಬರತ್ತೆ ಹೆಣ್ಣ್ ನಾಯಿ.
ಅದೇ ಜನಾ.
ಹಲೋ. ಆಪಿ ಬರ್ತ್ಡೇ ಟು ಯು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ ಬಸ್